ಹಾಯ್
ಹಾಯ್ ಏನ್ ಮಾಡ್ತಾಿದ್ದೀರಾ
ಹಾ ನಾನ್ ಸುಮ್ನೆ ಮಲ್ಕೊಂಡಿದ್ದೀಿ ನೀವು ಹ್ಮ್ ಮತ್ತೆ ಆಯ್ತಾ ಊತ
ಹಾ
ಊಟ ಆಯ್ತಾ
ಊಟ ಇಲ್ಲ ಮಾಡಬೇಕು ನಿಮ್ದು
ನಂದು ಇಲ್ಲ ಯಾಕೋ ಇವಾಗ ನಂಗೆ ಕಾಫಿ ಕುಡಿಬೇಕ ಅನ್ಸ್ತಾ ಇತ್ತು
ಈಗ ಬಿಸ್ಲಲ್ಲ
ಹಂಗೆ ಮೂಡು ಕುಡಿಬೇಕ ಅನ್ಸ್ತಾ ಇರ್ತ್
ಹ ನಮಿಗಂತೂ ಕಾಫಿ ಏನಾರ ಕೋಲ್ಡ್ ಕೊಟ್ರೆ ಸಾಕ
ಕೋಲ್ಡ್ ಕಾಫಿ ನ ಚೆನ್ನಾಗಿರುತ್ತೆ ಟ್ರೈ ಮಾಡಿ
ಕೋಲ್ಡ್ ಕಾಫಿ ಅದೇ ಹೋಗ್ಬೇಕು ಹುಡಕೊಂಡು ಇಲ್ಲೆಲ್ಲಾ ಕೆಫೆಗೆ ಹೋಗ್ಬೇಕ ದೊಡ್ಡ ದಟ್ಟಗೆ
ನೀವ್ ಎಲ್ ಸ್ಟೇ ಆಗಿರೋದು
ಮೈಸೂರ ಅಲ್ಲಿ
ಹೂ ಮೈಸೂರಲ್ಲ ಮತ್ತೆ ಏನ್ ಸಿಗಲ್ಲ ಮೈಸೂರಲ್ಲಿ ಕೋಲ್ಡ್ ಕಾಫಿ ಆ ಆರಾಮಾಗಿ ಸಿಗುತ್ತೆ
ಅದೇ ಸಿಗುತ್ತೆ ಅಂದ್ರೆ ನಾವು ಸಿಟಿ ಸೈಡ್ ಇಲ್ಲ
ಓಕೆ
ಹಾ
ಮತ್ತ ಅಂದ್ರೆ
ಎಲ್ಲಾ ನೋಡಿನ ಆಲ್ಮೋಸ್ಟ್ ನೋಡ್ಡಿಡಿವಿ
ಅರಾಮನೆ ನೋಡಿದ್ದೀರಾ ಹಾಗಾದ್ರೆ ಹ್ಮ್
ಹಾ ಅರಾಮನೆೇ ನೋಡಿದ್ವಿ
ಓಕೆ ಆಮೇಲೆ
ಅರಮನೆ ಅಂತೂ ಇನ್ನ ಕೆ ಆರ್ ಎಸ್ು
ಹ್ಮ್
ವೇಣುಗೋಪಾಲ ಸ್ವಾಮಿ
ಒಕೆ ನಾನೊಂದ್ ಈಸಲ ಹೋಗ್ಬೇಕ್ ಅನ್ಕೊಂಡಿದೀನೀ ವೆಣುಗೋಪಾಲ ಟೆಂಪಲ್ಗೆ ಯಾವ ಕಾಲ ಕೂಡ್ ಬರುತ್ತೋ ಗೊತ್ತಿಲ್ಲ
ಅಲ್ಲಿಗಂತೂ ಕೆರ್ ಎಸ್ ತುಂಬಿದಾಗ್ ಹೋಗ್ಬೇಕು
ಹೌದ ಕೆ ಆರ್ ಎಸ್ ತುಂಬದಾಗ ಹೋಗ್ಬೇಕಾ
ದೇವಸ್ಥಾನ ಫ್ಲೋಟಿಂಗ್ ಆ ತೈತೆನೋ ಅನಿಸುತ್ತೆ
ಹ್ಮ್
ನೀರೆಲ್ಲ ತೇಲ್ತೈತಿ ಸಕ್ಕತ್ ಆಗಿದೆ ಆ ದೇವಸ್ಥಾನ ಅಂತೂ
ಹಂಗೆ ಮತ್ತೆ ಇದು ಅಲ್ಲಿ ಇದು ಯಾವ್ ಅದು ಹನುಮಂತ ಪಲಾವ್ ಅಂತ ಬರುತ್ತಲ್ಲ ಅಲ್ಲಿಗ್ ಹೋಗಿದೀರಾ
ಹಾ ಹೋಗಿಲ್ಲ ಕೇಳಿದೇನೆ ಅಲ್ಲಂತ ಇಲ್ಲಂತ ಮೈ ತುಂಬಾ ಫೇಮಸ್ ಅದು.
ಹಾ ಎಷ್ಟೊಂದ್ ಜನ ಬೆಂಗ್ಳೂರಿಂದ ಬರ್ತಾರೆ ಗೊತ್ತ ಅಲ್ ತಿನ್ಲಿಕ್ಕೆ ಬೆಳಗೆ ಬೆಳಗೆನೆ
ಸಕ್ಕತಗಿರುತ್ತಂತೆ ಅಲ್ಲಿ ಹೋಗಿಲ್ಲ ಅಲ್ಲೊಂದ್ಸರಿ ಟ್ರೈ ಮಾಡ್ಬೇಕು.
ಸ್ವೀಟಾ ಏನ್ ಸ್ವೀಟು
ಅಲ್ಲಾ ಒಂದ್ಸರಿ ಟ್ರೈ ಮಾಡ್ಬೇಕ್ ಅದುನ್ನ
ಪಲಾವ್ನ ಹನುಮಂತ ಪಲಾವ್ನ ಹೌದು ತುಂಬಾ ಫೇಮಸ್ ಅದಂತು ಬೆಳಗಿನ ಜಾವ ನಾಲ್ಕ್ ಗಂಟೆಗೆಲ್ಲ ಹೋಗ್ ಕೀವ್ ನಿಂತಿರ್ತರಂತ
ತುಂಬಾ ಜನ ಅಲ್ಲಿ.
ಹ್ಮ ಹ್ಮ್ ಅಂದ್ರೂ ಕ್ರೌಡ್ನಲ್ಲ ಅವ್ರು ಮ್ಯಾ ಮ್ಯಾನೇಜ್ ಮಾಡ್ತಾರಲ್ಲ ಹ್ಮ ಚೆನ್ನಾಗಿರುತ್ತೆ ಆತರ ಪ್ಲೇಸಸ್ ಎಲ್ಲ ಆತರ ಆಮೇಲೆ ಈ ಝೂಗ್ ಹೋಗಿದ್ದೀರಾ ನೀವು ಹ್ಮ್
ಝೂ ಅಂತು ಸಕತ ಇದೆ
ಆದ್ರೂ ನಂಗ ಬೇಜಾರ ಆಗತ್ತೆ ಆ ಝೂಗ್ ಹೋದಾಗೆಲ್ಲ ಎಲ್ಲಾನೂ ಬಂದು ಬಿಟ್ಟಿದ್ದಾರೆಗಂತ
ಹಾಗೇನ್ ಅನ್ಸ್ತಲ್ಲಪ್ಪ ನಮಗೆ
ಫೀಲ್ ಆಗುತ್ತೆ ಅಂದ್ರೆ ಅವಕ್ಕೂ ನಮ ತರಾನೇ ಆದ್ರೂ ಜೀವ್ನ ಮಾಡಕ್ ಮಾಡಕ್ಕೆ ಇರುತ್ತಲ್ವಾ ನಮಗ್ ಮಾತ್ರ ಫ್ರೀಡಮ್ ಇ ಇದೆ ಅದಕ್ ಫ್ರೀಡಮ್ ಇಲ್ಲ ಅಲ್ಲ
ಅಂದ್ರೆ ನಮಿಗೋಸ್ಕರ ಅಲ್ವಾ ಅವರೆಲ್ಲಾ ಇಟ್ಟಿರೋದು
ನಮ ಖುಷಿ ಷಿಗೋಸ್ಕರ ಅದಕ್ ಯಾಕೆ ನೋವು ಕೊಡ್ಬೇಕು
ಹ ಅದೇ ಒನ್ ಪಾಯಿಂಟು
ಅಲ್ವಾ ಇವಾಗ ಎಷ್ಟೊಂದ್ ಕಡೆ ಹಂಗೆ ಈ ಗಿಳಿಗಳನೆೆಲ್ಲಾ ಕೂಡ ಹಾಕಿರ್ತಾರೆ ಅದೆಲ್ಲಾ ಸ್ವತಂತ್ರವಾಗಿ ಹರ್ಲಿಗ್ ಬಿಡ್ಬೇಕಲ್ವಾ ಇನ್ನ ಪ್ರಾಣಿಗಳನೆೆಲ್ಲಾ ಹಿಡ್ದು ಹಿಡ್ದು ಅಕ್ಕೇಜಲ್ ಇಟ್ಟಿರ್ತಾರೆ ಅಯ್ಯೋ ಆದ್ರೂ ತುಂಬಾ ಕಷ್ಟ ಎಲ್ಲ ಹಾ ಕೆ ಆರ್ಸ್ ನಾನ್ ನೋಡಿದ್ದೆ ಚಿಕ್ಕೋಳಿದಾಗ ಹೋಗಿದಾಗ ನೀರ್ ಡ್ಯಾನ್ಸ್ ಮಾಡಲಪ್ಪ ಇದು ಅಂತ ಅನ್ಕೋತಿದ್ದೆ ಅಂದ್ರೆ ಅವಾಗಿನ ಗೊತ್ತಾಗ್ತಿರ್ಲ್ಲಲ್ವಲ್ಲ ಆಗ
ಅದಂತ ಎವಿ ಫೇಮಸ್ ಇಲ್ಲಿ
ಹಾ ಇದೆಲ್ಲಾ ಪ್ಲಾಾನ
ಹ ಕೆ ಜಿ ಎಫ್ ಮೂವಿಲಾ ಪ್ಯಾಲೇಸ್ ನೋಡಿದ್ದೀರಾ
ಯಾವದು
ಕೆ ಜಿ ಫ್ ಮೂವಿಲಿ ಅವ್ರ ಪ್ಯಾಲಸ್ ಇದಿಯಲ್ಲ
ಹಾ ಹಾ
ಅದು ಮೈಸೂ ರ್ ಲಲಿತ್ ಮಹಾಲಾ ಪ್ಯಾಲೇಸ್
ಲಲಿತ್ ಮಹಲ್ ಪ್ಯಾಲೇಸ್ ಅದು ಕೇಳಿದೀನಿ ಸಾಂಗಲ್ ಕೇಳಿದೀನಿ ಬಟ್ ನಾನ್ ನೋಡಿಲ್ಲ
ಮೈಸೂರ್ಲ್ಲಿ ಅದು ಅದು ಸಾಕ್ಕತ ಆಗಿ ಇದೆ
ಹೌದಾ ಅಂದ್ರೆ ಔಟ್ಸೈಡ್ ಪೀಪಲ್ಸ್ ಎಲ್ಲ ಹೋಗ್ಬೋದಾ ಒಳಗಡೆ ಎಲ್ಲ
ಹಾ ಅದು ಫೈವ್ ಸ್ಟಾರ್ ಹೋಟೆಲ್ ಅದು
ಹೋಟೆಲ್ಲ ಮತ್ತ ಪಾ ಓಕೆ ಓಕೆ
ಫೈವ್ ಸ್ಟಾರ್ ಹಾ ಈವೆಂಟ್ ಎಲ್ಲ ನಡ ಈಗ ಹೋಳಿ ಇವೆಂಟ್ ಲ್ಲ ಅಲ್ಲೇ ನಡೆದಿದ್ದತ್ತು.
ಓಕೆ ಅಲ್ಲೆಲ್ಲ ಫ್ರೀ ಇರುತ್ತೆ ಆಗಾದ್ರೆ.
ಟಿಕೆಟ್ ಇರುತ್ತೆ.
ಓಕೆ ಈ ಮದ್ವೆ ಆತರ ಎಲ್ಲ.
ಮದ್ವೆ ಎಲ್ಲ ಇಲ್ಲ ಹೋಟೆಲ್ಲ ಅದು ಮದ್ವೆ ಎಲ್ಲ ಗೊತ್ತಿಲ್ಲ. ಫುಲ್ಲು ವೈಟು ಸಾಕ್ ಸಖತಾಗಿದೆ ಮಾತ್ರ ಪ್ಯಾಲೇಸ್
ನೀವ್ ಹೋಗಿದ್ದೀರಾ ಎಷ್ಟ್ ಸಲ ಹೋಗಿದ್ದೀರಾ ಪ್ಯಾಲೇಸ್ಗೆ.
ಹಾ ಒಂದ್ ಸರಿ ಅಷ್ಟೆ.
ಹೌ ಸಲ ನಾವ್ ಒಂದ್ಸಲನ ಹೋಗಿಲ್ಲ ಅಲ್ಲಿಗ್ ಹೋಗ್ಬೇಕು ವೇಣುಗಪಲ್ ಟೆಂಪಲ್ಗೆ ಹೋಗ್ಬೇಕು ಅನ್ಬಂತು ಪಲ್ಲಾವ್ ತಿನ್ಬೇಕು ಮತ್ತೆ ಮೈಸೂರಲ್ಲಿ ಇನ್ನ ಒಂದ್ ಫೇಮಸ್ ಯಾವ್ದ ಹೇಳಿ
ಮೈಸೂರಲ್ಲಿ
ಇನ್ನ ಒಂದ್ ಫೇಮಸ್ ಇದೆ
ಇನ್ನ ಒಂದಾ
ಏನಪ್ಪಾ ಕೊತ ಆಗ್ತಾ ತಿಲ್ಲ.
ಗೊತ್ತಾಗ್ಲಿಲ್ವಾ.
ಹಾ ಹಾ.
ಮೈಸೂರು ಪಾಕ್
ಮೈಸೂರು
ಹ ಹಃ ಹ ಹಾ. ಅಲ್ಲೇ ತಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅರಮನೆಯಿಂದ ಅದನ್ನ. ಅದಕ್ಕೊಂದ್ ಕತೆನೇ ಇದೆ ನೋಡಿದ್ರೆ ನೀವ್ ಅದನೇ ಹೇಳ್ತಾ ಇಲ್ಲ ಮೈಸೂರಲ್ಲಿದ್ದು.
ಗೊತ್ತಾಗ್ಲಿಲ್ಲ ಒಂದೇ ಸರಿ.
ಅದು ಅದು ಯಾವ ಹೋಟೆಲ್ ಅಲ್ಲಿ ಚೆನ್ನಾಗ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಚೆನ್ನಾಗಿರುತ್ತಲ್ವಾ ಅದು
ಮೈಸೂರ್ ಪಾಕ್ ಎಲ್ಲಾ ಕಡೆನೂ ಚೆನ್ನಗಿರುತ್ತೆ.
ಅದು ಫುಲ್ ಲಿಕ್ವಿಡ್ ತರ ಇರುತ್ತಲ್ಲ ಆ ಮೈಸೂರ್ ಪಾಕ್ ನಂಗೆ ಇಷ್ಟ ಆಗತ್ತೆ ಗಟ್ಟಿ ಆಗಿರೋದಕಿಂತ.
ಒಂತರ ಹಲ್ವಾ ಟೈಪ್ ತರ ಬರುದು
ಹೌದು ತುಂಬಾ ಚೆನ್ನಾಗಿರುತ್ತೆ. ಆ ನಮ್ಮ ಇದ್ರಲ್ಲಿ ಇದ್ರಲ್ಲಿ ಒಂದ್ ಮಾಡಿದ್ರು ಮೈಸೂರ್ ಪಾಕ್ ಒಂದ್ಸತಿ ನಮ್ ಸ್ಕೂಲಲ್ ಮಾಡ್ಕೊ ಬಂದಿದ್ರು ಮೈಸೂರಿಂದ ತಗೊಂಡ್ ಕಲ್ತ್ಕೊಂಡ್ ಬಂದ್ ಮಾಡ್ತಿದ್ದೀನಿ ಅಂತನ್ ಎನ್ ಚನಾಗಿತ್ ಚೆನ್ನಾಗಿತ್ತು ಗೊತ್ತಾ ಸಖತಾಗಿತ್ತು ಅದ್ರು ನನ್ ಪ್ರಕಾರ ಮೈಸೂರ್ ಏನಾದ್ರು ಪ್ಲಾನ್ ಮಾಡಿದ್ರೆ ಒಂದ ದಿನದಲ್ಲಿ ಮುಗಿಯಲ್ಲ ಅನ್ಸುತ್ತೆ, ಅಲ್ವಾ, ಒಂದು ಅಟ್ಲೀಸ್ಟ್ ಒಂದು ಥ್ರೀ ಟು ಫೋರ್ ಡೇಸ್ ಆದ್ರೂ ಬೇಕು. ಫುಲ್ ಕವರ್ ಮಾಡಲಿಕ್ಕೆ.
ತ್ರೀ ಡೇಸ್ ಬೇಕು.
ಮಿನಿಮಮ್ ತ್ರೀ ಡೇಸ್ ನೀವ್ ಅಲ್ಲೇ ಇರೋದ್ರಿಂದ ಎಲ್ ಹಾ ಹಾ.
ಆಗಿನ ಕಾಲಲ್ದದಲ್ಲಿ ರಾಜರು ಈ ಸಮಮ್ಮರ್ ಟೈಮ್ ಅಲ್ಲಿ ಅಲ್ಲಿ ಹೋಗಿ ಸ್ಟೇಗಾಕೆ.
ಓಕೆ.
ಸಮ್ಮರ್ ಪ್ಯಾಲೇಸ್ ಅಂತ ಬೆಟ್ಟದ ಮೇಲೆ.
ಹೌದಾ.
ಹ್ಮ ಅದು ಫುಲ್ ವೈಟ್ ಸಕ್ಕತ್ಗಾಗಿದೆ ಅದ್ ಮಾತ್ರ.
ಸೊಮ್ಮರ್ ಪ್ಯಾಲೇಸ್ ಅಂತಾನೇ ಇದಿಯಾ ನಂಗೆ ಗೊತ್ತೇ ಆರ್ಲಲ್ಲ ನೋಡಿ ಎಷ್ಟೊಂದ್ ಹಿಡನ್ ಪ್ಲೇಸಸ್ ಇದಾವ ಮೈಸೂರಲ್ಲಿ.
ಅಲ್ಲಿ ಪಬ್ಲಿಕ್ಗ್ ಯಾರಿಗೂ ಎಂಟ್ರಿ ಇಲ್ಲ ಮಾತ್ರ ಅದು.
ಮತ್ತೆ ಯಾರ ಇರ್ತಾರೆ ಇವಾಗ ರಾಜ ರಾಜ ಹೋಗಿರ್ತಾರ ಅಲ್ಲಿ
ಈಗ ಯಾರು ಇರಲ್ಲ ಅದ್ ಮಾತ್ರ ಪ್ಯಾಲೆಸ್ ಆಗಾಗ ಕ್ಲೀನ್ ಮಾಡಕ ಅಲ್ಲಿ ಪ್ಯಾಲೇಸ್ ಇದ್ದರಿದ್ದಾರೆ ಕೆಲಸದವರು ಅಂದ್ಬಟ್ರೆ ಪಬ್ಲಿಕ್ ಏನ್ ಯಾರಿಗು
ಅದ್ತ್ರ ಹೋಗಂಗು ಇಲ್ಲ ದೂರ್ದಿಂದನ ನೋಡ್ಬೇಕಾ. ಹ
ಬೆಟ್ಟದ್ಮೇಲ್ ಇದೆಯ ಅಲ್ವಾ ಸಿಟಿ ಒಳಗ್ ನಿಂತ್ಕೊಂಡ್ರನೆ ಕಾಣುತ್ತದು
ಚಂದ ಅಲ್ವಾ. ತರ ಎಲ್ಲ.
ಚಾಮುಂಡೇಶ್ವರಿ ಟೆಂಪ ಬೆಟ್ಟ ಸೈಡ ಇದೆ ಅದು
ಹ್ಮ್ ಚಾಮುಂಡಿ ಬೆಟ್ಟಕ್ ಹೋಗಿದ್ದೀರಾ.
ಹಾ ಹೋಗಿದೀನಿ.
ನೀವ್ ಸ್ಟೆಪ್ಸ್ ಅಲ್ಲ ಅಥವಾ ಬಸ್ಸ ಎಲ್ಲ ಹೋಗಿದ್ದೀರಾ
ಬಸ್ಸ ಅಲ್ಲಿ.
ನಾನ್ ಹೋದಾಗ ಸ್ಟೆಪ್ಸ್ ಹತ್ಕೊಂಡು ಹೋಗಿದ್ದೆ. ಹ್ಮ್ ಫ್ರೆಂಡ್ಸ್ ಎಲ್ಲ ಹೋದಾಗ. ಹಾತುತ್ತ ಇದ್ವಿ. ಚೆನಾಗಿತ್ತ್ ಅದೊಂಡತಾರ.
ಚೆನ್ನಾಗಿದೆ ಟೆಂಪಲ್ಲ
ಹೌದು ಅಲ್ಲಿ ಎಷ್ಟೊಂದ್ ಜನ ಏನೇನೋ ಅರ್ಕೆ ಇರುತ್ತೆ ಕೊ ಕುಂಕುಮ ಇಟ್ಕೊಂಡ್ ಹೋಗ್ತಾರೆ ಪ್ರತಿ ಮೆಟ್ಲಿಗೂ ಆಮೇಲೆ ಇಷ್ಟ ಮತ್ತೆ ಸಾವಿರ ಹೆಜ್ಜೆ ಇಟೂರ್ ಹೆಜ್ಜೆ ಆದಾಗ ನಾವ್ ಕಂಪ್ಲೀಟ್ ಮಾಡ್ದಂ ಎಲ್ಲ ಗೊತ್ತ ಬರ್ದಿದಾರ ಅಲ್ಲಿ ಮತ್ತೆ ಅಲ್ಲೇ ಒಂದೊಂದ ಚಿಕ್ಕ ಚಿಕ್ಕ ದೇವಸ್ಥಾನ ಇರುತ್ತೆ ಫೆಸಿಲಿಟಿ ಎಲ್ಲ ಇರುತ್ತೆ ಚಂದ. ಹೌದ.
ಆಮೇಲೆ ಅಲ್ಲಿ ಧಾರ ಕಟ್ಟ ಅದೇ ಫೇಮಸ್ ದೇವಸ್ಥಾನದಲ್ಲಿ.
ಕಟ್ಟದು.
ಹಾ ದಾಡ.
ದಾರ ಕಟ್ಟದಾ.
ಹ ಕೈಗ್ ದಾರ ಕಟ್ಟಸ್ಕೊತ ತರಲ್ಲ ಅಲ್ಲಿ ಆ ದಾರ ಕಟ್ಸ್ಕೋಬೇಕು ಅಂತನೇ ತುಂಬಾ ಜನ ಬರ್ತಾರೆ ಎಲ್ಲಿ ಎಲ್ಲಿಂದ.
ಹೌದಾ. ಅಂದ್ರೆ ನಾವ್ ಅನ್ಕೊಂಡಿದಾಗುತ್ತೆ ಅಂತ ಓಕೆ ಕೆ ಅಮ್ಮ ಆಶೀರ್ವಾದ ಬಿಡ್ರಿ ಮೈಸೂರು ದಸರಾ ಅಂತು ಏಳ
ಹ ಹೌದು ದಸರಾ ಸೊ ಕೇಳ್ಬೇಕಾ.
ಪ್ರತಿ ವರ್ಷ ಮಾಡ್ತ ಆದ್ರೂ ಅಷ್ಟು ಕ್ಯೂರಿಯಸ್ ಟ್ಟಿರುತ್ತೆ ಅಷ್ಟು ಖುಷಿ ಇರುತ್ತೆ.
ಇಡೀ ಮೈಸೂರ್ ಫುಲ್ ನೈಟಿಂಗ್ಸ್.
ಇದು ನಾ ನೋಡ್ಸದ ಇ ಲೈಟಿಂಗ್ಸ್ ನೋಡ್ಬೇಕಂತಾನೇ ಬರ್ಬೇಕ ಅನ್ಕೊಂಡಿದೀನಿ ಅದ ಇನ್ನ ಆಗೆ ಇಲ್ಲ..
ನಾವಂತ ನೋಡ್ದ ಎಲ್ ನೋಡು ಬರೀ ಲೈಟಿಂಗ್ಸ್.
ಹ್ಮ ಅದು ನೈಟ್ ಶೋ ಎಲ್ಲಾ ಇರುತ್ತಲ್ವಾ
ಕರೆಕ್ಟ್ ದಿನು ಒಂದೊಂದ್ ಶೋ.
ಹೌದು.
ಪ್ರತಿ ರೋಡ್ ರೋಡ್ಲ್ಲಿ ಒಂದೊಂದು ಏನಾರ ಕಾರ್ಯ. ಕ್ರಮ ಇರುತ್ತೆ.
ಕರಿತಾ ಇರ್ತಾರಲ್ಲ ಭೀಮಾ ಅರ್ಜುನ ಅಂದಾಗೆಲ್ಲ ತಿರ್ಗ್ಬಿಟ್ಟ ರಿಯಾಕ್ಟ್ ಮಾಡ್ತಾ ಇರ್ತವಲ್ಲ ಅದೆ ಅನ ನೋಡ್ಲಿಕ್ಕೆ ಖುಷಿ ಅಲ್ವಾ. ಹ್ಮ್. ನೋ ಅನ್ಕೊಂಡಿದಿನಿ ಈ ಸಲ ಹೋಗೋಣ ಮೈಸೂರಿಗೆ ಅಂತ.
ಹ್ಮ ಬನ್ನಿ.
ಗೊತ್ತಿಲ್ಲ ಆಗುತ್ತೋ ಇಲ್ವೋ ಅವಾಗ ಅಂದ್ರೆ ತುಂಬಾ ಕ್ರೌಡ್ ಇರುತ್ತೆ. ಅದು ಹ್ಮ್. ಇಲ್ಲಿ ಮೈಸೂರಲ್ಲಿ ಮಾಡತ್ತರ ಎಲ್ಲೂ ಮಾಡದೇ ಇಲ್ಲ ಆ ಹಬ್ಬನ.
ಹಾ. ಮೈಸೂರ ಎಲ್ಲಾ ನೋಡ್ಬೇಕು. ಅಂದ್ರೆ ಅಲ್ಲಿ ಎಲ್ಲಾ ಗಾಯ ವಹಿಕಲ್ ಅಲ್ಲಿ ನೋಡಕ ಆಗಲ್ಲ.
ಹ್ಮ.
ಎಲ್ಲ ನಡ್ಕೊಂಡೆ ಓಡಾಡ ಬೇಕ ಪ್ಯಾಲೆನ್ಸ್ ಸುತ್ತ ಎಲ್ಲ.
ಹ್ಮ್ ಪ್ಯಾಲೇಸಗ ಒಂದ್ಸತಿ ನಾ ಪ್ಯಾಲೇಸೇ ನೋಡಿಲ್ಲ ಇದುವರ್ಗು ಒಂದ ಸಲಾನು ಮೈಸೂರಗ ಹತ್ಸಲ ಹೋಗಿ ಬರೀ ದೇವಸ್ಥಾನ ನೋಡಿನಿ. ಪ್ಯಾಲೇಸು ಅದೆಲ್ಲಾ ನೋಡ್ಬೇಕು ನೋಡವ ಯಾವಾಗ ಕಾಲ ಕೂಡಿ ಬರುತ್ತೆ ಅಂತ. ಹ್ಮ್ ಸರಿ ಆಯ್ತು.
ಸರಿ ಓಕೆ ಬಾಯ್.